ಹ್ಮ್ ಹೇಳ್ರಿ. ಏನಲ್ರಿ ಸುಮ್ಮ್ನೆ ಕುೂತಿದ್ವಿರೀ ಊಟ ರೀ.
ಊಟ ಆಗಿಲೋಡ್ರಿ ಮಾಡ್ಬೇಕೇ್ರಿ ಹೋಗ್ಬೇಕೇ್ರ ಅಷ್ಟಲ್ ಕಡೆ ಹೌದ್ರಿ. ಮತ್ತೆಂತಾರಿ. ಏನ್ಡತಾದ್ರೀ ಸಮಾಚಾರ ಇವತ್ ಊರಾಗ ಹಬ್ಬ ಆದ್ರಿ ನೀವ್ ನೋಡಿದ್ರಿ ಇಲ್ಲಿ ಬಂದ್ ಕೂತಿ ರ.
ಹಬ್ಬಾ ಆದ್ರಿ ಏನ್ ಮಾಡೇಡಮ್ ದೇವ್ರಿಗೆ ಕಳ್ಸಿಲ್ಲ ನಾವವು ಬಂದೇ ಮಾಡಣ ಅಂತ ಹೋಗಿಲ್ರಿ.
ಬರ್ಬೇಕ್ರೀ ಈಗ ಬರ್ತೀನ್ರೀ ಆಮ್ಯಾಗ ಐದಕ. ಕೂಡ್ಲಿ ಬಿಡ್ರಿ ನಾಂದೇನ್ ಇಲ್ರಿ ಅಲ್ಲಿ.
ಅಂದ್ರುನು ಈ ವರ್ಷ ಹ
ಹೌದೌದ್ರಿ ಏನ್ ಮಾಡಕ್ ಆಗಲ್ರಿ.
ಹ್ಮ್ ಈ ತರಾ ಒಂದ್ ವರ್ಷನ ಆಗಿಲ್ರಿ.
ಹೌದೌದ್ರಿ ಮತ್ತ ಏನ್ ಮಾಡ್ತರಿ ನಿಮ್ಮ ಅಂತರ ಇದ್ಮ್ಯಾಲ ಊರಾಗ. ಹಾ ನೋಡಿದ ರ ಇಲ್ಲೇ ನಮ್ಮ ಲೈಬ್ರರಿ ಮುಂದೆ ಹೋಯ್ತ್ ರಿ.
ಏನ್ ಪ್ರೊಟೆಕ್ಷನ್ ರೀ ಪೊಲೀಸ್ ಹಿಂದ ಹಿಂದ ಜೀಪು ಮುಂದ ಜೀಪು ಪೊಲೀಸರು. ಮೂವತ್ ಜನ ಅಷ್ಟೇ ರೀ ಆ ಬುಲರಿಗ್ ಗುಟ್ಟು ಮತ್ತತ್ ಯಾರಗ ಅಲ ಇಲ್ಲಂರಿ.
ಹೌದೌದ್ರಿ ನೋಡನ್ರರಿ ಎಲ್ಲಾ ನಾನು.
ನ್ನು ಶರ್ಟ್ ಆಗ್ಯ ಬಂದಿವ್ರಿ. ಹೋಗ್ಬೇಕಂತ ಇದೇನ ಆಗ್ಲಿ ಇಲ್ರರಿ ಎಕ್ಸಾಮ್ ಅದ. ಬರದ ಹೋಗ್ಬೇಕ್ರೀ ಮತ್ತ ಊರ್ಗ್ ಏನ್ ಮಾಡಕತ್ರಿ.
ನಮ್ದ ಇಲ್ರಿ ನಮ್ದ್ ಎಕ್ಸಾಮ್ ಹೋಗ್ದವ್ರಿ ಅಲ್ಲ.
ಡಿಗ್ರಿ ಕಂಪ್ಲೀಟ್ ರೀ.
ಹ್ಮ ಡಿಗ್ರಿ ಕಂಪ್ಲೀಟ್ ಆಯ್ತು.
ಕಂಗ್ರಾಜುಲೇಷನ್ಸ್ ತಮಗೆ ಮೂರ್ ವರ್ಷ ಶ್ರಮ ಪಟ್ಟು ಓದಿದ್ರಿ.
ಥ್ಯಾಂಕ್ ಯು ಸೋ ಮಚ್ ನಿಮ್ಮಷ್ಟಂತೂ ಓದಿಲ್ಲ.
ಆದ್ರೂ ಡಿಗ್ರಿ ಬೇಗನೆ ಮುಗಸಿದ್ರ ನೋಡಿ ನಿಮ್ ಡಿರಿ ಮುಗಿದೀರ ಅನ್ನೋಂತ ಕಾಣಸದ ಇಲ್ಲ ನೀವು.
ಹಾ ಮುಗಸೇನ್ ರಿ ಮುಗಸೇನ್ ರಿ. ನಾ ಯ ಕಾಣಸಲ್ರಿ ಆ ಹೌದ್ ಹೌದ್ರಿ. ಇಂಥ ವೇಳೆ ಯಾರು ಮನೆ ಮುಚ್ಚಿರಿ ಏನುರಿ.
ಇಲ್ಲ ಮೇಡಮ್ ಸುಳ್ಳು ಯಾಕ ಇನ್ನು ಸಣ್ಣ ಏಜ ಅಂದ್ರೆ ಇವಾಗ ಪಿಯುಸಿ ಹುಡುಗಿ.
ಸಾಕು ತೃಪ್ತಿ ಐತ್ರಿ ನಾ ಡಿಗ್ರಿ ಮುಗಸಿನಪ್ಪಾ ಓದಿನ ಅಂತ ತೃಪ್ತಿ. ತ್ರಿ ನಿಮ ತರ ಚೀಟಿಂಗ್ ಮಾಡಿ ಬರ್ದಿಲ್ರಿ ನಾನು. ಹಾ ರೀ ಏನ್ ತಗೊಂಡಿಲ್ರಿ ನಾವಲ್ ತಗೋಬೇಕ್ರಿ.
ಆಯ್ತತ್ ನಿಮ್ಮಿ ಅವ್ರರು ಕೊಡ್ಸಿಲ್ವ.
ಕೊಡ್ಸಿಲ್ರಿ. ಹಬ್ಬಕ್ ಹೌದ್ರಿ ನೀವು ಎಲ್ಲಾನೂ ಮಾಡ್ತೀರಿ ಬಟ್. ನಾವೇ ಹೇಳಲ್ರಿ ಮತ್ತೆ ಹೇಳಿದ ತಕ್ಷಣ ಕೊಡ್ಸಿದ್ರ ಅಂದ್ರೆ ಮತ್ತೆ ಎಲ್ಲಿ ಊಟ. ಹಗೋದ ಆಗಲ್ಲ ಅಂತೇಳಿ ಹ್ಮ್ ಹೇಳಿದ ತಕ್ಷಣ ಕೊಡ್ಸಿರಿ ಅಂದ್ರ ಆಮೇಲೆ.
ಮಾಲಗೆ ಹೋಗೋಣ ಮಾಲ್ಗೆ ಮಾಲ್ಗೆ ಹ.
ಹಾ ಹೋಗ್ ಬನ್ನಿ ಹೋಗ್ ಬನ್ನಿ ಒಳ್ಳೆದಾಗಲಿ ನಿಮ್ ಹುಡ್ಗಿನ್ ಬರ್ಕೊಂಡ್ ಹೋಗ್ಬರಿ.
ಎಲ್ಲ ಎಂಜಾಯ್ಮೆಂಟ್ ಮಾಡಣ ಅದುದು ವಾಟರ್ ಪಾರ್ಕ್ ಅಲ್ರಿ ಅದು ಆ ಕಡೆ ನೀವು ನೋಡಿ ಅನ್ಸೆ ಮೋಸ್ಟ್ಲಿ.
ಅಂತ ಕನಸೆಟ್ಗೋಗಬೇಡ್ರಿ ನೆನಸ ಆಗತ್ ನೋಡ್ರಿ ಅಂದಲ್ಲಾ.
ನೀವ್ಂದ್ರಿ ಸರಿ ಬಿಡಿ ಮೇಡಮ್ ಬರ್ಲಿಲ್ಲ ಅಂದ್ರೆ ಬೇರೆಯವ್ರ ಕರ್ೊಂಡ ಹೋಗ್ತಿ ನಮ ಏ ಯಾರ್ ಕಂಪನಿಡ್ತಾರೆ ಅವ್ರ ಕರ್ಕೊಂಡು ಹೋಗ್ತೀನಿ.
ಕರ್ಕೊಂಡ ಹೋಗಿ ಕರ್ಕೊಂಡ ಹೋಗಿ ಕರ್ಕೊಂಡ ಹೋಗ್ರಿ ಅದ್ರಾಗ ಏನಿಲ್ಲ ಬಟ್. ಅದ ನಾವಂತೂ ಬರಲ್ಲ.
ಯಾವಾಗ ಬಂದಿರಿ ಮುಂಜಾನೆ.
ಬಂದನ್ ರೀ ಅವಾಗ ಆರು ಆರು ಆಗೈತ್ ರೀ ಇಲ್ಲಿ ಬರಟಿಗೆ ಏಳು ಆಗೈತ್ ರೀ.
ಮತ್ತ ಇ ಏನ್ರೀ ಊರಾಗ ಅಲ್ಲಿನು ಕೂಡಕ್ ಬಿಡಲ್ಗರಿ ಮೈ.
ಅಪ್ರೀ ನನಗುನು ಹಂಗೆ ಅನ್ಸಿತ್ ರಿ ದೇವ್ರಗೆ ಇಷ್ಟು ರಿಸ್ಟ್ರಿ ಕ್ಷ ಅಂದ್ರೆ ಇನ್ನು ಮನುಷರಿಗೆ ಅಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್.
ಹೌದೌ ಒಂದ್ರಿ ಒಬ್ಬೊಬ್ರಗ್ ಬಿಡಲ್ಗ್ಯಾರ ಕುದು್ರಗ್ ಸಂತೆಗ ಬಿಡಲ್ಗ್ಯಾರ ಯಾಂದ. ಕೆೇಳ ಅದವಿ ಮಸೀದಿ ಹತ್ರ ಕೂಡ್ತೀರ ಅಂದ್ರೆ ಬಿಡ್ತಿಲ್ರರಿ ಪೊಲೀಸರು.
ಹಳ್ಳಿ ಒಳಗೆ ಬ್ಯಾನ್ ಮಾಡೋರಂತಿ ಮೊರಂ.
ಹರಿ ಹೇಳಿ ನಮ್ಮ್ ಯಾದಗಿರಿ ಜಿಲ್ಲೆಗ.
ಹ ಎಲ್ಲರಿ ಯಾದಗಿರಿ ಜಿಲ್ಲೆ ಒಳಗ ಮೂವತ್ತ ಎರಡು.
ಹೌದೌ ಅದ್ರೀ ನಡ್ಕೊಂಡ ಹೋಗಕ್ ಬಿಡಲ್ಲತ್ರಿ ಮತ್ತ. ಗಾಡಿಯಾ ಕಳಿಸಿ ಬಿಟ್ಟರೀ ಬುಲರ್ ಮುಗಿಸಿ ಅವ್ರ ಪೊಲೀಸ್.
ಹೌದೌ ನೋಡನ್ ತೋರಿ ನಾನೇ ಎಲ್ಲ ನಮ್ ಲೈಬ್ರರಿ ಮುಂದೆನೆೇ ಹೋಗೇ.
ಇನ್ನು ಈ ಟೈಮಿಗೆ ಎಲ್ಲಿ ಇರ್ತದೆ ಅಂದ್ರೀ ದೇವರು ಇಲ್ಲಿ ಹಳಿ ಸಕರ ಹತ್ರ ಇರ್ತದಾರೆ.
ಹೌದೌದ್ರಿ. ಇನ್ನ ಹಳೆ ಸಗರ ಹತ್ರನ ಇರ್ತದಿಲ್ಲರಿನಾ ಆ ಊರಿಗ ಆರಕ್ ಬರ್ತ ತಿದರಿ ಬಂದ್ ಕುಡ್ತಿದ್ರರಿ ಹೌದೌದ್ರಿ ಹೇಳ ನಮ್ಗ ಹೆಂಗ ನಮ್ಮ ಅಣ್ಣ ಹೇಳರೀ
ಅಂದೇ ರಿ ನಾವುನ್ ಬರಕ್ ಲೇಟಾಯಿತ್ರಿ, ಆದ್ ಒಂದ್ ಸ್ವಲ್ಪ ತಂಬತ್ ಸಾವಿರ ಇದ್ದ್ರೀ ಅವ್ ಡೆಪಾಸಿಟ್ ಮಾಡೇರಿ.
ಹ್ಮ್ ಹ್ಮ ನಡತದ್ರಿ ರೊಕ್ಕ ಅವ ರೊಕ್ಕ ಇದ್ರೂನು ಎಷ್ಟ ಆಸೆ ಪಡ್ತೀರಲ್ಲ.
ನಿಮ್ ಅಂತಾರ್ ನಿಮ್ಂತ ಬುಲಿ ಕಾಲ್ ಕಾಯಿ ಬಿದ್ದಗಸಿ ಸಾಲ ಮಾಡ್ ತರ್ತೀತಿವಿ.
ಮತ್ತೇನ್ರಿ ಕಾಲೇಜು ಕಾಲೇಜಗೆ ಹೋಗಿಲ್ವಾ. ನಮ್ದ ಎಕ್ಸಾಮ್ ಮುಗ್ದತ್ರರಿ ನಮ್ದ್ ಎಕ್ಸಾಮ್ ಮುಗ್ದದ ನಾವು ಹೋಗಲ್ಲ ಎಲ್ಲಿಗೂ ಹೋಗಲ್
ರಿಸಲ್ಟ್ ಯಾವಾಗ ಬರುತ್ತಂತ್ರಿ
ರಿಸಲ್ಟ್ ಗೊತಿಲ್ರಿ ಇನ್ನ ಫಿಫ್ತಿ ಸೆಮಿಂದೆ ಬಂದಿಲ್ಲ.
ಪೇ ಮೇಡಮ್ ಪೇಪರ್ ಬರ್ತಾವ ನಿಮಗೂ.
ಹುಂ ಬರ್ತವ್ರಿ ಬರ್ತವ್ರಿ. ಎಲ್ಲಸು ಬರ್ತಾವ್ರಿ. ಹ್ಮ್ ಏನಲ್ರರಿ ಎಮ್ ಬಿ ಎ ಮಾಡ್ತೀನಿ ಇಲ್ಲಾಂದ್ರೆ ಎಮ್ ಕಂ ಮಾಡ್ತೀನ್ರೀ ಎರಡು ವರ್ಷ.
ಎಂ ಕಾಂ ಮಾಡಿ ಏನ್ ಮಾಡ್ತಿರಿ ಹೇಳಿ.
ಎಂ ಕಾಂ ಓಳಗ ಐತಂತ್ರಿ ನಮ್ ಸರ್ಸ್ ಎಲ್ಲಾ ಹೇಳಾರಿ.
ಅವರು ಸರ್ಸ ಮತ್ ಕೇಳ್ಬೇಡ್ರಿ ನಿಮ್ಗೆ ಯಾವ್ದು
ಎಮ್ ಕಾಂ ಮುಂದ್ ಏನೇನ ಮಾಡಕ್ ಬರ್ತದ್ರಿ ಮುಂದ್ ಏನಾರ ಮಾಡಕ್ ಬರತ್ತ
ನೋಡಿ ನಿಮ್ಗ ಒಂದ್ ಮಾತ ಹೇಳ್ತೀನಿ ಅವ್ರ್ ಹೇಳಿದ್ರೆ ಇವ್ರು ಹೇಳಿದ್ರೆ ಕೇಳಬೇಡಿ. ಸ್ವತಃ ಅಧ್ಯಯನ ಮಾಡಿ ಆಮ್ಯಗಾರ ಬಗ್ಗೆ
ಎಮ್ ಬಿ ಎ ನೋಡ್ರಿ ನಾನ್ ಮದುವ ಆಗಿ ನಾನ್ ಮದವಿ ಆಗಿ ಬೆಂಗ್ಳೂರಗ ಸೆಟ್ಲ್ ಆತ ಅದಂತೂ ಕರೆ ಐತ್ರಿ ಹಂಗಾಗಿ ಎ ಬಿ ಎ ಮಾಡ ಅಲ್ಲಿ ನಾನ್ ಬಾಳ್ತೀನಿ ಅಂತ ಭರವಸ ಇತ್ರಿ ಅದಕ್ಕೆ ಎಂ ಬಿ ಎ ಮಾಡ್ಬೇಕಂತ ಮಾಡಿದೆರಿ.
ಮತ್ತ ಅಂದ್ರೆ ನಮ್ಮನ್ ಬಿಟ್ಟು ಹೋದಂದ್ರೆ ನಡ ನಡವ್ರರಿಗೆ
ಹ ಹಂಗೆ ಬಿಟ್ಟ ಹೋಗಬೇಕ್ರಿ ರೀ ಸೊಕ್ಕು ಬಾಳ ಐತ್ರಿ ನಿಮಗ. ಬಿಟ್ಟೇ ಹೋಗ್ಬೇ
ಹಂಗಂದ್ರೆ ಹೆಂಗೆ ಮೇಡಮ್ ನಾವು ನಿಮ್ಮನೆ ನಂಬ್ಕೊಂಡು ಕೂತಿದೀವಿ.
ಏನಿಲ್ರಿ ಯಾರು ನಮ್ಗೆ ಬೆಕಂಡ್ ಕುಂದ್ರಲ್ಲ ಸುಮ್ನೆ ಅವೆಲ್ಲ ನಾಟಕ ಮಾಡ್ತಾರೆ.
ಇಲ್ಲೇ ಮಾ ನಾನ್ ಮಾತ್ರನಿನ್ನ ನಂಬಿದ್ದೀನಿ ನಿಜವಾಗಲೂಹೇಳ್ಬೇಕಂದ್ರೆ.
ಹೌದೌದು ನಂಬಿರಿ ನಂಬಿರಿ ಎಷ್ಟ್ ನಂಬಿರಿ ಅಂತ ನಮನ್ ಗೊತ್ತತ್ರಿ ನೀವೇನ ಅಷ್ಟೊಂದು ಇದ್ ಮಾಡ್ಬ್ಯಾಡ್ರಿ ಮಾತ್ರಿ.
ಪಿ ಜಿ ಬಿ ಎಡ್ ಮಾಡ್ರಿ ಪಿ ಜಿ ಸುಮ್ಮನೆ ಟೀಚರ್ ಪೋಸ್ಟ್ ಏಗಿದ್ರು ಜಾಸ್ತಿ ಬಿಡ್ತಾರೆ ಹರಿ ನಿಮ್ಮ ನಮ್ಮತ್ ಕೇಳ್ರಿ.
ಬ್ಯಾಡ್ರಿ ಎಲ್ಲಾನೂ ಬಿಟ್ಟು ಹೂ ಎಲ್ಲಾನೂ ಬಿಟ್ಟು ಬಿ ಎಡ್ ಮಾಡಂ
ನೋಡಿ ಮೇಡಮ್ ನಾನ್ ಏನ್ ಯಾಕ್ ಮಾಡನ್ ಅಂದ್ರೆ
ಆರಿ
ಟೀಚರ್ ಪೋಸ್ಟ್ ಜಾಸ್ತಿ ಇರ್ತವ ರೀ.
ಹ್ಮ್ ನಮ ಊರಾಗ ಸಿಕ್ಕಾಪಟ್ಟಿ ಆಗ್ಯತ್ರಿ ಬೇಡ ನಾ ಬಿ ಎಡ್ ಇಂಟ್ರೆಸ್ಟ್ ಇಂಗ ನಮ್ಮ ಹತ್ರ ಎಮ್ ಕಾಂ ಮಾಡದ್ರ ಟೀಚಿಂಗ್ ಮಾಡ್ಬೋದಲ್ಲ.
ಎಂ ಕಾಂ ಮಾಡರಿ. ಟೀಚಿಂಗ್ ಮಾಡ್ಬಹುದು ಬಟ್ ಬಿ ಎಡ್ ಟೀಚಿಂಗ್ ಮಾಡಬೇಕ ಟೀಚಿಂಗ್ ಮಾಡಬೇಕಾದ್ರೆ ಬಿ ಎಡ್ ಕಂಪಲ್ಸರಿ ಮೇಡಮ್.
ಯಾವಾದ್ರೀ
ಎ ಕೆಸ್ ಬಿ ಎಡ್ ಕಂಪಲ್ಸರಿ
ಅದು ಒಪ್ಕೋತನ್ರೀ ಬಟ್ ಎಮ್ ಕಮ್ ಮಾಡಿದ್ರ ನಡೀತಲ್ಲ.
ಹಾ ನಡೀತದೆ ಅದು ಪಿ ಜಿ ಆಯ್ತು ಮೇಡಮ್ ಪಿ ಜಿ ಗೆ ಮಾಡಿದ ತಕ್ಷಣ ನಿಮಗೆ ಟೀಚಿಂಗ್ ಮಾಡಕ್ ಬಿಡದ ಟೀಚಿಂಗ್ ಮಾಡಬೇಕಾದ್ರೆ ನಿಮ ಎಜುಕೇಶನ್ ಕೋರ್ ಕಂಪ್ಲೀಟ್ ಮಾಡಲೇಬೇಕ್ರೀ.
ಹೌದೇ ಏನ್ರಿ ನೋಡ್ಬೇಕ್ರಿ ಏನಾರ ಏನಾರ ಮಾಡ್ಬೇಕ್ರಿ ಪಿ ಜಿ ಒಟ್ಟ ಪಿ ಜಿ ಮಾಡ್ತನ್ ರಿ ಪಿ ಜಿ ಮಾಡ್ಲಿಲ್ಲ ಅಂದ್ರ ನಡಿಯಲ್ರಿ ಈ ಕಾಂಪಿಟೇಟಿವ್ ಜಾಸ್ತಿ ಬಿಡ್ತಾರೆ ನಾವ್ ಓದ್ಬೇಕಲ್ಲ
ನಿಮ್ಗೆ ಕಂಪ್ಲೀಟ್ ಓದಿರಿ ಗ್ರಿಪ್ ಅದ ಈಗ ನೋಡ್ರಿ ಇನ್ನೊಂದು ಹೇಳ್ ಬಿ ಎಡ್ ಓದ್ವರು ಯಾರು ಈ ಕಡೆ ಬರಲ್ಲರರಿ ಕಂಪೇಟಟಿವ್ ಓದಕ್ ಬರಲ್ರಿ ನಿಮಗ ಗ್ರಿಪ್ ಈಗ ಅಪಾಯಿಂಟ್ ಆಗ್ತರ ಟೀಚರ್ ಪೋಸ್ಟ್ಗೆ ಒಂದು ಇಲ್ ನೋಡಿ ಹೇಳ್ತಿ ಕೇಳಿ ಒಂದ್ ಐದ್ ಆರ್ ವರ್ಷ ಸರ್ವಿಸ್ ಮಾಡಿದ ತಕ್ಷಣೇ ನಿಮ್ ಒಂದ್ ಲಕ್ಷ ಸಲ್ಲಾರಿ ಆಗುತ್ತೆ ರಿ
ಅದು ಸ್ಯಾಲ್ರಿ ಆಗುತ್ತ ಬಿಡ್ರಿ ಬಟ್ ನಾವ್ ಓದ್ಬೇಕಲ್ರರಿ ಇನ್ನ ಓದಿಲ್ರಿ ನಾವು
ಓದ್ದೇಗ್ರಿ ಏನ್ ಮಾಡ್ತೀರಿ ಮತ್ ಓದಕ್ ಅಂತ ಬಿಟ್ಟವ್ರ ಮನೆಯಾಗ ಲೈಫ್ ಮಾಡ್ಕೋಬೇಕಾದ್ರ ಓದ್ಲೇ ಬೇಕ್ರಿ
ಓದ್ಬೇಕ್ರಿ ಆದ್ರೆ ನಾವ್ ಓದಿಲ್ಲರಿ
ಹ್ಮ ರ ಮೇಡಮ್ ಮತ್ ಅದ್ನೇ ಮಾತಾಡ್ತಿರ ನೀವು ಓದ್ ಹದಿಲ್ಲ ಮಾಡಿಲ್ಲಾ ಅಂತಂದ್ರೆ ಮತ್ತು ಓದಕ್ಕೆ ಬಿಟ್ಟವ್ರಲ್ರರಿ ಮನೇಲಿ ಮತ್ತೆ ಏನ್ ಮಾಡಿತ್ರೆ ಹೇಳಿ ಬೇರೆ ಬೇರೆದ್ ಕೆಲಸ ಇದಿಯ ನಿಮಗೆ ಅಲ್ಲ ಬೇರೆದ್ ಏನಾದ್ರೂ ಕೆಲ್ಸ ಇದಿಯ ನಿಮ್ಗೆ
ಮೇಲೆ ಲೈಬ್ರರಿ ಅಣ್ಣ ಬಂದ್ರ ನಾನು ಇಲ್ಲಿ ಕೆಳಗಡೆ ಕುತ್ಕೊಂಡಿದ್ದೆ ಹ ಹಾ ಹಾ ಹೌದ್ರಿ ಆಯ್ತಾಯ್ತ ತೋರಿ ಮತ್ರಿ ಏನಲ್ರರಿ ಇವತ್ ಏನು ಓದಿಲ್ಲ ನೋಡ್ರಿ ನಾನು ಸುಮ್ನೆ ಎಷ್ಟ್ ಟೈಮ್ ವೇಸ್ಟ್ ಮಾಡಿಲ್ರಿ
ಏಯ್ ಏನಿಕ್ರಿ ಮತ್ತೆ ಹೊರಗ್ ಬಂದ್ ಕೂತಿದಿರ ಅವ್ರಿಗೆ ಕಾಲ್ ಮಾಡ್ತೀನಿ ಇವ್ರಗ್ ಕಾಲ್ ಮಾಡ್ತೀನಿ ಬರ್ರಿ ಇವತ್ ಹಬ್ಬದ ಬರ್ರಿ ನೀ
ಹಬ್ಬ ಅಂದ್ರರು ಹೋಗಿಲ್ಲಲ್ರರಿ ಏನ್ ಮಾಡ್ಬೇಕ್ರಿ
ಬರರಿ ಇವತ್ತು ಎಲ್ಲ ಊರಲ್ಲಿ ಸಂಭ್ರಮ ಇರುತ್ತೆ ನೀವು ನೋಡಿದ್ರ ಇಲಿ ಕೂತ್ರಿ ಹೆಂಗೆ ಹೇಳಿ ಮೂರ್ ಗಂಟೆ
ಸಂಭ್ರಮ ಬಾಯಸ ಎಲ್ಲ ತಿರುಗಾಡ್ ತಿರಿ ನಡೀತದ್ ನಾವು ಎಲ್ಲಿ ಹೋಗ
ಆಯ್ತ್ ಬಿಡಿ ಮೇಡಮ್ ನಾನ್ ಹೇಳ್ತಿದ್ದೀನಿ ಕೇಳೋ ಇವತ್ತು ಒಂದ ದಿನ ನಮ್ ಊರುಗ್ ಬರ್ರ ಮತ್ತ ನಾಳೆಯಿಂದ ಡೈಲಿ ಕಂಟಿನ್ಯೂ ಬರ್ಲ
ನೋಡನ್ರಿ ಹ್ಮ್ ಅದೇ ಏನ್ ಮಾಡ್ಬೇಕ್ ಹೇಳ್ರಿ ನಮ್ಮಮ್ಮಿ ಕಾಲ್ ಮಾಡ್ತನ್ ರಿ ನಮ್ಮಮ್ಮಿ ಕಾಲ್ ಮಾಡಿ ಕೇಳ್ತನ್ ಕೇಳಿ ಬಾ ಹಾ ಅಂತಂದ ಹೋಗತನ್ರಿ ಇಲ್ಲ ಬರ್ಬೇಡ ಇಲ್ಲ ಏನಯತಂದ್ರ ಇಲ್ಲೆ ಇರ್ತೀನ್ ರಿ ಇಲ್ಲೆ ಇರ್ತೀನ್ರಿ ಹ್ಮ್ ಮತ್ತೆ ಏನ್ರಿ ಹಾ ಹಾ ಬರ್ತೀನಿ ಬರ್ತಿ ನೋಡಣ ಮತ್ತೇನ್ ರಿ ಫುಲ್ ವೀಕ್ ಆಗೇನ್ರರಿ ಹಾಸ್ಪಿಟಲ್ ಹೋಗ್ಬೇಕಂತ್ ಮಾಡಿದ್ದೆ
ಮೊನ್ನೆ ಅದೇನೋ ಬ್ಲಡ್ ಕಡಿಮೆ ಇದೆ ಅಂದ್ರ ಹಾಕೊಂಡ್ರಿ
ಹ್ಮ ಬ್ಲಡ್ ಯಾರು ಕೊಡ್ತಾರ ನೀವು ಕೊಡ್ತೀರಿ ಏನ್ರರಿ
ಬ್ಲಡ್ ತಗೊಳ್ಬೇಕ್ರಿ ಹಾಸ್ಪಿಟಲ್ದಾಗ ಇರ್ತವಲ್ಲಾ
ಇಲ್ರರಿ ಬ್ಲಡ್ ತಗೊಂಡಿಲ್ರಿ ನಾವೇ ಬಿಟ್ಟವ್ರಿ ಬರಂಗಯ್ತನ್ ಬಿಟ್ಟಿವವ್ರಿ ಎಂತ ಐತ್ ಎಂಟು ಒಂಬತ್ತ ಆದಂತ್ರಿ ಅದಿಕ್ಕೆ ಬಿಟ್ಟವ್ರಿ
ಬ್ಲಡ್ ಕಡಿಮೆ ಇದಂತ್ರಿ ಬ್ಲಡ್ ಪ್ರೆಷರ್ ಕಡಿಮೆ ಇದೆಂತ್ರಿ
ಬ್ಲಡ್ ಕಡಿಮೆ ಆಗಿದರು ಬ್ಲಡ್ ಪ್ರೆಷರ್ ಅವ್ರ ಗೊತ್ತಾಗಲೇನ ಅಷ್ಟೊಂದು ಡಾಕ್ಟ್ರರ್ ಇರ್ತಾರ ಅವ್ರು
ಇಲ್ಲ ಮೇಡಮ್ ಬ್ಲಡ್ ಪ್ರೆಷರ್ ಅಂದ್ರೆ ಬಿ ಪಿ ಅಂತರ್ಥ ಏ ಇಲ್ಲಲ್ಲ ನೀವು ಸುಳ್ಳಾಡಿ ಯಾಕಂದ್ರೆ ನೀವು ಹಾಸ್ಪಿಟಲ್ಗೆ ಹೋದ್ರೆ ಅಮೌಂಟ್ ಕಡಿಮೆ ಖರ್ಚ್ ಆಗುತ್
ಹ ಬಟ್ ಏನ್ ಮಾಡ್ಬೇಕ್ ರೀ ಮತ್ತೆ ಎಲ್ಲಿಂದ ದುಡಿ ದುಡ್ಡು ಎಲ್ಲರಿಂದ ಬರುತ್ತೆ
ಬಸಾನ್ ದುಡ್ಡ ಅದಾವಲ್ರಿ ನಿಮ್ ಮಾತ್ರ ಬರೀ ಬಟ್ಟೆ ಅಡ್ಡಿ ಸಾಲ ಅದು ಹಂತದು ಮಾಡಿ ಸಂಗ್ರಹಿಸ್ತಾಯಿರೋದು
ನಂಬಲ್ ದುಡ್ಬಿದ್ರ ಹೆಂಗ್ಯಾಕಂಗಿತ್ರಿ ಹೇಳ್ರಿ ನಾ ಎಲ್ಲೋ ಇಳ್ತಿದ್ದರಿ ಏನ್ರರಿ ನಾನು ನಾನು ಸ್ಕಾಲರ್ಶಿಪ್ನ ಇಲ್ಲ ಏನಿಲ್ಲ ಕಡಿಂದನ ಅಮೌಂಟ್ ಇಲ್ಲ ಏನು ಮಾಡ್ಬೇಕ್ರೀ ಮತ್ತ ಬ್ಯಾಡ್ರಿ ಏನು ಬೇಕಾಗಿಲ್ರಿ ನನಗ ನಿಮ್ದೇಏನ್ ಬೇಕಾಗಿಲ್ರಿ
ನೋಡಿ ಮೇಡಮ್
ಬೇಕಾಗಿಲ್ರಿ ಹಾ ಆಯ್ತರಿ